ಏನು ಕೇಳುಸ್ತಿಲ್ಲ ನಿನ್ ವಾಯ್ಸ್ ಇವಾಗ್ ವಾಯ್ಸ್ ಕೇಳುಸ್ತಿದೆ.
ನಿನ್ ವಾಯ್ಸೆ ಕೇಳಿಸ್ತಿಲ್ಲ. ಹಲೋ ತುಂಬಾ ಲೋ ವಾಯ್ಸ್ ಕೇಳಸ್ತೈತ್ ನಿಂದು ಹ್ಮ ಈಗ ಕೇಳ್ಸ್ತೈತೆ ಹೇಳು
ಹಾ ನಂಗು ಕೆಳ್ಸ್ತದೆ ಏನ್ ಮಾಡ್ತಿದ್ದೆ.
ನಾನು ಇವಾಗ ಒಂದ್ ಇಂಟರ್ವ್ಯೂ ಇತ್ತು.
ಹ್ಮ್
ಮಾಡಿ ಮಲ್ಕೊಂಡೆ.
ಹೆಂಗಾಯ್ತು ಇಂಟರ್ವ್ಯೂ?
ಚೆನ್ನಾಗಾಯ್ತು ಟೆಕ್ನಿಕಲ್ ಸಪೋರ್ಟ್ ರೋಲು.
ಹ್ಮ್ ಹ್ಮ್ ಹೆಂಗಿತ್ತು ಏನೇನ್ ಕ್ವಶನ್ಸ್ ಎಲ್ಲ ಕೇಳಿದ್ರು.
ಅದೇ ನಾರ್ಮಲ್ ಆಗಿ ನಿಮ್ದು ಹಾಬೀಸ್ ಏನು ಹ್ಯಾಷರ್ ಕೊಡ್ಸ್ ಹೆಂಗೆ
ಹ್ಮ್
ನಾನೆಲ್ಲೋ ಫುಲ್ಲು ಟೆಕ್ನಿಕಲ್ ಆಗಿ ಏನೇನೋ ಕೇಳ್ತಾರೆ. ಕೋಡೆಲ್ಲ ಕೇಳ್ತಾರೆ ಅನ್ ಏನೇನೋ ಎಕ್ಸ್ಪೆಕ್ಟ್ ಮಾಡಿದ್ದೆ.
ಹ್ಮ್ ಹ್ ಎಷ್ಟು ರೌಂಡ್ಸ್ ಇದೆ.
ಎಚ್ ಆರ್ ಅವತ್ತೇಳಿದ್ ಪ್ರಕಾರ ಎರಡ್ ರೌಂಡ್ ಅಂತಂದ್ರು.
ಹ್ಮ್
ಎಷ್ಟ ಎಷ್ಟ ರೌಂಡ್ಸ್ ಇದೆ ಅಂತ ನಮ ಐಡಿಯಾ ಇಲ್ಲ ಈದಾದ್ಮೇಲೆ ಯಾವ್ದೋ ಟೆಕ್ನಿಕಲ್ ರೌಂಡ್ ಇ ಅಂತ ಹೇಳಿದ್ರು.
ಹ ಮೋಸ್ಟ್ಲಿ ಆ ಟೆಕ್ನಿಕಲ್ ರೌಂಡ್ ಅಲ್ಲೆ ನಿಮಗೆ ಟೆಕ್ನಿಕಲ್ ಕ್ವಶನ್ಸ್ ಕೇಳ್ತಾರ್ ಅನ್ಸುತ್ತೆ. ಇದು ಫಸ್ಟ್ ರೌಂಡ್ ನಿಮ್ಗೆ ಸುಮ್ಮನೆ ಸೆಕೆಂಡ್ ರೌಂಡ್ಗ್ ಸೆಲೆಕ್ಟ್ ಮಾಡಕ್ ಕ್ಕೆ ಕೇಳಿರ್ಬೋದ್
ಅದೇ ಇದನ್ನ ಕಮ್ಯುನಿಕೇಶನ್ ಹೇಗಿದೆ ಅಂತ ಟೆಸ್ಟ್ ಮಾಡಕೇನೋ ಮಾಡಿದ್ರ್ ಅನ್ಸುತ್ತೆ.
ಹಾ ಓಕೆ ಓಕೆ ಅಂದ್ರೆ ಸ್ ಸಾಫ್ಟ್ ಸ್ಕಿಲ್ಸ್ದು ಎಲ್ಲ ಚೆಕ್ ಮಾಡಕ್ಕೆ
ಹ್ಮ್ ಹ್ಮ್ ಹೌದು
ಹ್ಮ್ ಟೋಟಲ್ ಎಷ್ಟ್ ರೌಂಡ್ಸ್ ಇದೆ.
ಗೊತ್ತಿಲ್ಲೇ ಎಚ್ ಆರ್ ಹೇಳಿದ್ ಬರೀ ಎರಡೇ ರೌಂಡ್ ಇರುತ್ತೆ ಎರಡು ವರ್ಚುವಲ್ ಎಲ್ರುಗು ಇರುತ್ತೆ ಅಂತ ಹೇಳಿದ್ರು. ಇವಾಗ ಮತ್ತೆ ಮೆಸೇಜ್ ಆ ಕಿದ್ದೀನಿ
ಹಂಗಿದ್ರೆ ಆಯ್ತಲ್ಲ ಚೆನ್ನಾಗಾಗಿದೀಯ ಫಸ್ ಟ್ ರೌಂಡು
ಹ್ಮ್ ಚೆನ್ನಾಗಾಯ್ತು ನೋಡ್ಬೇಕು.
ಚೆನ್ನಾಗ್ ಆಗಿದೆ ಅಂದ್ರೆ ಸೆಕೆಂಡು ಆಗುತ್ತೆ ಬಿಡು.
ಅದ ನೀನೇನ್ ಮಾಡ್ತಿದ್ದೆ.
ನಾನು ಏನಿಲ್ಲ ಓದ್ತಾ ಇದ್ದೆ.
ಏನ್ ಓದ್ತಾ ಇದ್ದೆ.
ನಾನು ಪೈತಾನು ಎಸ್ ಕೆ ಎಲ್ಲೂ ಅದನೆಲ್ಲ ಓದ್ತಾ ಇದ್ದೆ.
ಹ್ಮ್
ನಂಗ್ ಯಾವ್ದು ಸೆ ದ್ಯಕೇನು ಇಂಟರ್ವ್ಯೂ ಯಾವ್ದು ಇ ಇಲ್ಲಿಲ್ಲ
ಹ್ಮ್
ಹ್ಮ್
ಯಾವ್ದು ರೆಫರಿಲ್ವಾ?
ಇಲ್ಲ ಸದ್ಯಕ್ ಯಾವ್ದೂ ಇಲ್ಲ.
ನೀನ್ ಇದುನ್ನು ಟ್ರೈ ಮಾಡು ಕ ಲಿಂಕ್ ಕಳ್ಸಿರ್ರ್ತೀವಿ.
ಹ ಅಂದ್ರೆ ಲಿಂಕ್ ಕಳ್ಸಿದ್ರೆ ನಾನು ಆ ಲಿಂಕ್ಗೆ ರೆಸ್ಯೂಮ್ ಕಳ್ಸ್ಬೇಕಾ ಕೋಲ್ಡ್ ಮೇಲ್ ಮಾಡ್ಬೇಕಾ ಏನ್ ಮಾಡ್ಬೇಕ್
ಅದೇ ನಂಗೆ ಅವತ್ತು ಎಚ್ ಆರ್ ಹೇಳಿದ್ದಿದ್ದಂದ್ರೆ ಯಾರಾದ್ರೂ ಫ್ರೆಷರ್ಸ್ ಇದ್ದರೆ ಅವ್ರಿಗೂ ಹೇಳು ರೆಸ್ಯೂಮೇ ನಂಗೆ ಫಾರ್ವರ್ಡ್ ಮಾಡಂತ ಹೇಳಿದರು ನಿಮ್ಮ ರೆಸ್ಯೂಮೇ ನಂಗೆ ಕಳಿಸು ನಾನು ಫಾರ್ವರ್ಡ್ ಮಾಡ್ತೀನಿ ಅವ್ರಿಗೆ. ಈಗ ನಾಳೆ ನಾಡಿದ್ದಲ್ಲಿ ಶೆಡ್ಯೂಲ್ ಮಾಡ್ತಾರ್ ಇಂಟರ್ವ್ಯೂ.
ಹ್ಮ್ ಸರಿ ಹಂಗಿದ್ರೆ ನಾನು ಅವ್ರಗ್ ಮಾಡೋ ಬದ್ಲು ನಿನ್ಗೆ ಕಳಸ್ತೀನಿ ರೆಸ್ಯುಮೆನ. ನೀನೆ ಅವ್ರಿಗ್ ಹೇಳ್ಬುಡ್ ಟ್ಟು ನೆಕ್ಸ್ಟ್ ಪ್ರೊಸೆಸ್ ಏನು ಅಂತ ಹೇಳಿ.
ಹ್ಮ್ ಸರಿ ಸರಿ ಟೀ ಕಾಫಿ
ಆಗಿಲ್ಲ ಕುಡಿಬೇಕು ನಿಂದು
ಇನ್ನೆ ಇಲ್ಲ ಇವಾಗ ಮುಗೀತ್ತು ಹಂಗೆ ಮಲ್ಕೊಂಡೇ ಹಂಗೆ ಕಾಲ್ ಮಾಡೋಣ ಅಂತ ಮಾಡ್ದೆ.
ಹ್ಮ್ ಮತ್ತೆ ಬೇರೆ ಯಾವ್ದಾದ್ರು ಅಟೆಂಡ್ ಮಾಡ್ತಿದ್ದೀಯಾ ಹೆಂಗೆ
ಬೇರೆದ್ ಯಾವ್ದು ಇಲ್ಲೇ ಯಾವ್ದೂ ರೆಸ್ಪಾನ್ಸ್ ಬರ್ತಿಲ್ಲ.
ಹ್ಮ್ ಬರಿ ಇದೇ ಆಯ್ತು ನಮ್ದು.
ಹ್ಮ್ ಏನ್ ಮಾಡದಂತ ಗೊತ್ತಾಗ್ತಿಲ್ಲ ನಾನ್ ಟೆಕ್ ಹೋದ್ರು ಅದೇ ಕಷ್ಟ. ನಾ ಕೈಲಿ ಇಷ್ಟೆಲ್ಲ ಲ್ಸಿಟ್ಕೊಂಡು ನಮ್ ಟೆಕ್ಕಿಗ್ ಬಂದಿದ್ದೀರಾ ತರು
ಹ್ಮ್ ಅದು ಹೌದು ನಾನು ಒಂದು ಅಟೆಂಡ್ ಮಾಡಿದ್ದೆ ಮುಂಚೆ. ನಾನ್ ಐಟಿ ದ್ದೇನೆ ಅವಾಗ ಅವ್ರ್ ನಂಗೂ ಹಂಗೆ. ಕೇಳಿದ್ಲು ನಿಮ್ಗೆ ಇಷ್ಟೆಲ್ಲಾ ಆಟೆ ಟೆಕ್ನಿಕಲ್ ಸ್ಕಿಲ್ಸ್ ಇರುವಾಗ ನಿಮ್ಮ್ ಐ ಟಿ ಫೀಲ್ಡ್ ಅಲ್ಲಿ ನೀವ್ ಯಾಕೆ ನಾನ್ ಐಟಿ ನ ಚೂಸ್ ಮಾಡ್ ಕೊತಾದ್ದೀರಾ ಅಂತ.
ಅವಾಗ ಏನಂತ ಆನ್ಸರ್ ಮಾಡೋಕ್ಕಾಗುತ್ತೆ ಜಾಬ್ ಇಲ್ಲ ನಮ್ಗೆ ಯಾವುದೂ ಐ ಟಿಲ್ ಸಿಕ್ತಿಲ್ಲ ಅದಕ್ಕೆ ಬರ್ತಾ ಇದ್ದೀವಿ ಅಂತನ.
ಇಲ್ಲ ನಾನ್ ಸುಮ್ನೆ ನಾನು ಕಲ್ತಿದ್ದೀನಿ ಅಷ್ಟೇ ಹಂಗಂತ ನಾನು ಅದಷ್ಟಕ್ಕೆ ಏನ್ ಸ್ಟಿಕಾನ್ ಆಗ್ತಿಲ್ಲ. ಎಕ್ಸ್ಫ್ಲೋರ್ ಮಾಡ್ಬೇ ಬೇರೆ ಫೀಲ್ಡ್ಸ್ ಎಕ್ಸ್ಪ್ಲೋರ್ ಮಾಡ್ಬೇಕು ಅಂತ ಇಲ್ಲಿಗ್ ಬಂದಿದ್ದೀನೀ ಅಂತ ಏನೋ ಹೇಳ
ಕೇಳಿಸ್ತಿಲ್ಲ
ಇವಾಗ
ಹ್ಮ ಇವಾಗ ಹೇಳು
ಜೋರಾಗ್ ಕೇಳಿಸ್ತಿದಿಯಾ ಇಲ್ಲ ಮೆಲ್ಗ.
ಇವಾಗ ಕರೆಕ್ಟ್ ಆಗ್ ಕೇಳಿಸ್ತಿದೆ ಆವಾಗಲೇ ಫುಲ್ಲು ಲೋ ವಾಯ್ಸ್ ಕೇಳಿಸ್ತಿತ್ತು.
ಹಾ ಅದೇ ನಾ ಏನ್ ಹೇಳಿದ್ದೆ ಅಂದ್ರೆ
ಹ್ಮ್
ಆ ನಾನು ಆ ಸ್ಕಿಲ್ಸ್ ಕಲ್ತಿದ್ದೀನಿ ಹಂಗಂತ ನಾನಷ್ ಕ್ಕೆ ಸ್ಟಿಕ್ ಆನ್ ಆಗ್ತಾ ಇಲ್ಲ ಬೇರೆ ಫೀಲ್ಸ್ ಅಲ್ಲೂ ಎಕ್ಸ್ಪ್ಲೋರ್ ಮಾಡ್ತಾ ಇದಿನಿ ಅಂತ ಹೇಳಿದ್ದೆ ಅವ್ರ ಎಷ್ಟು ಸ್ಯಾಟಿಸ್ಫೈಡ್ ಆಗಿದ್ ದ್ರೋ ಇಲ್ವೋ ನಂಗ್ ಅಂತು ಗೊತ್ತಿಲ್ಲ.
ನೆಕ್ಸ್ಟೆನೋ ಅವ್ರ ಕ್ವೆಶ್ಚನ್ ಕೇಳ್ಲಿಲ್ವ
ಏನನೋ ಕೇಳಿದ್ರು ನನಿಗ್ ನೆನಪಿಲ್ಲ ನಾ ನೆಕ್ಸ್ಟ್ ಇಂಟರ್ವ್ಯೂ ಪ್ರೊಸೆಸ್ ಅಟೆಂಡೇ ಮಾಡ್ಲಿಲ್ಲ.
ಸೆಲೆಕ್ಟ್ ಆಗಿದ
ಹ್ಮ್ ಅಂದ್ರೆ ಅದು ರೆಫ್ರಲ್ ಮೇಲೆ ಹೋಗಿದ್ದಿದ್ದು. ಅದ್ರಲ್ಲಿ ನಾನು ಏನಪ್ಪಾ ಅವ್ರು ಎಕ್ಸ್ಪೆಕ್ಟೆಡ್ ಸಿ ಟಿ ಸಿ ಕೇಳ್ಬೇಡ ಕೇಳಿದ್ರು ಹೇಳ್ಬೇಡ ಅಂತ ಮುಂಚೆನೆ ಹೇಳಿದಿದ್ದು ನನ್ನ ರೆಫರ್ ಮಾಡಿದೊರು ಬಟ್ ಅ ಅ ಇಂಟರ್ವ್ಯೂವಗ ಕೇಳ್ದಾಗ ನಾನ್ ಹೇಳ್ದೇ ಹೆಂಗಿರಕ್ ಆಗುತ್ತೆ. ಎಷ್ಟ್ ಹಚ್
ಏನಂತ ಕೇಳಿದ್ರು ಹಾ ಅದಕ್ಕೆ ನೀ ಏನ್ ಅಂದೆ.
ನಾನು ಅ ಆ ಮಾರ್ಕೆಟ್ ಸ್ಟ್ಯಾಂಡರ್ಡ್ಸ್ ಪ್ರಕಾರ ನನ್ನ ಸ್ಕಿಲ್ ಸೆಟ್ಸ್ ಅ ಪ್ರಕಾರ ಎಲ್ಲಾಸ್ ಸೆರಿ ಒಂದ್ ಫೋರ್ ಟು ಫೈವ್ ವಾ ಹೆಲ್ಪಿಗೆ ಹ ಹಾ ಏನಪ್ಪ ಬೇಕಿದ್ರೆ ನಾನು ಐ ಅಮ್ ಓಪನ್ ಫಾರ್ ನೆಗೋಸಿಯೇಷನ್ ಅಂತ ಹೇಳಿದ್ದೆ. ಆದ್ರೆ ಅವ್ರು
ಹ್ಮ್
ಏನಪ್ಪಾ ಈ ಹುಡ್ಗಿ ಏನಪ್ಪಾ ನಮ್ದು ಬಡ್ಜೆಟ್ ಇರದೆ ತ್ರೀ ಎಲ್ ಪ್ ಗೆ ಫೋರ್ ಫೈ ಕೇಳ್ತಿದಾಳೆ ಅಂತಂದಬಿಟ್ಟು ನನ್ ರೆಫರ್ ಮಾಡಿದ್ರಲ್ಲ ಅವ್ರಗ್ ಹೇಳಿದ್ದು ಹ್ಮ ಸೊ ಅದಾದ್ಮೇಲೆ ನಾನು ಹೋಗಿರ್ಲಿಲ. ಹ್ಮ್.
ಒಬ್ಳಿಗೆ ಏನ ಅಂದ್ರೆ ಏನು ಸೈಬರ್ ಸೆಕ್ಯೂರಿಟಿ ಅಂದ್ರೆ ಏನೂ ಅವ್ರಿಗ್ ಏನು ನಾಲೆಜ್ ಇಲ್ಲ ಸರ್ಟಿಫಿಕೇಟ್ ಇಲ್ಲ ಕಾಲೇಜ ಅಲ್ಲಿ ಓದಿಲ್ಲ ಬಟ್ ಆವ್ಳ್ದ್ ಸೆಲೆಕ್ಟ್ ಆಯ್ತು ನಂದ ರಿಜೆಕ್ಟ್ ಆಯ್ತು ಯಾಕಂದ್ರೆ ನಾನ್ ಅಮೌಂಟ್ ಕೇಳ್ದೆ ಆದ್ರೆ ಅವ್ರ ಏನು ಹೇಳಿರಲಿಲ್ಲಾ ಇಂಟರ್ನ್ಶಿಪ್ ಅಂದ್ರೆ ಅಪ್ರೆಂಟಿಸ್ಶಿಪ್ ಇರುತ್ ಇತ್ತದು. ಒನ್ ಇಯರ್ ಮಾಡ ಲೇಬೇಕಿತ್ತು ಅಂದ್ರೆ ಸಿಕ್ಸ್ ಮಂತ್ಸ್ ಮಾಡಿ ಅದಲ್ ಸೆಲೆಕ್ಟ್ ಆದ್ರೆ ಮತ್ತೆ ನ್ ಸಿಕ್ಸ್ ಮಂತ್ಸ್ ಮಾಡ್ಬೇಕಿತ್ತು. ಅದಕ್ ಸ್ಟೈಫನು ಟ್ವೆಂಟಿ ಕೆ ಗೌರ್ಮೆಂಟ್ ಇಂದ ಫೈವ್ಕೆ ಬರುತ್ತಂತೆ ಇನ್ನ್ ಫಿಫ್ಟೀನ್ ಕೆ ಕಂಪ್ನಿಯಿಂದ ಕೊಡ್ತಾರೆ ಬಟ್ ಫುಲ್ ಟೈಮ್ಗ ಆದ್ ಆದ್ರೆ ಎಷ್ಟ್ ಪ್ಯಾಕೇಜು ಏನು ಅದ್ರ ಬಗ್ಗೆ ಏನು ಹೇಳಿರ್ಲಿಲ್ಲ.
ಓಕೆ
ನಾ ಅದನ್ ಕೇಳಿದೆ ಇಫ್ ಇನ್ ಕೇಸ್ ಫುಲ್ ಟೈಮ್ ಆದರೆ ವಾಟ್ ಕ್ಯಾನ್ ಐ ಎಕ್ಸ್ಪೆಕ್ಟ್ ಪ ಪ್ಯಾಕೇಜ್ ಅಂತ. ಅವರು ಅದನ್ನೇ ಒಂದ್ ರಿಸನ್ ಇಟ್ಕೊಂಡು ಹುಡುಗಿ ಫುಲ್ಲು ಪ್ಯ ಜ್ ಬಗ್ಗೆೇನೇ ಕೇಳಿದ್ದೆ ಮನಿ ಮೈಂಡೆಡ್ ನೆನ್ಬು ಟು ರಿಜೆಕ್ಟ್ ಮಾಡಿ ಅವಳನ್ನ ಬರೀ ಕಿಯನ್ ಆ ರೋಲ್ ಗೆ ಒಬ್ಬ್ರನ್ನೇ ಸೆನಕ್ಟ್ ಮಾಡ್ಬೇಕಿತ್ತು
ಹ
ಆದ್ರೆ ಅದೊಂದ್ ಚಿಕ್ಕ ರೀಸನ್ಗೆ ನನ್ನ ರಿಜೆಕ್ಟ್ ಮಾಡಿ ಅವಳ್ನ ಸೆಲೆಕ್ಟ್ ಮಾಡಿದ್ರು. ನಂದು ನಮ್ ಬಾವ ಫ್ರೆಂಡ್ ಯಾರೋ ರೆಫರ್ ಮಾಡಿದ್ರು ಅದ್ ಹೇಳಿರ್ಲಿಲ್ಲ ರೆ ಅಟ್ಲೀಸ್ಟ್ ನಾನ್ ಯಾವ್ ಹೆಂಗು ಹೋಗ್ತಿದ್ದೆ ಇಲ್ಲೇ ಬನ್ನೇರ್ ಘಟ್ಟ ಹತ್ರ ಇರ್ತಿತಿ
ಓ ಕೆ ಅಂದ್ರೆ ಹತ್ರಾನೇ ಆಗ್ತಿತ್ತಪ್ಪ ನಿಮ್ಗೆ.
ಎಲ್ಲಾ ಲಾಸ್ಟ್ ಲಾಸ್ಟ್ ಮೂಮೆಂಟ್ ಅಲ್ಲಿ ಕೈ ಕೊಡ್ತೈತೆ.
ಹ್ಮ ಏನ ಆಗಲ್ಲ ಬಿಡು ಟೈಮ್ ಬರ್ಬೇಕು ಎಲ್ಲದಕ್ಕೂ. ಟೈಮ್ ಬಂದಾಗ ಎಲ್ಲ ಆಗುತ್ ಎಲ್ಲದಕ್ಕೂ ಟೈಮ್ ಬರ್ಬೇಕು ಬಿಡು ಟೈಮ್ ಬಂದಾಗ್ ಎಲ್ಲ ಅದೇ ಆಗುತ್ತೆ ಅಂದೆ.
ಇದು ಏನಾಗುತ್ತೊ ಮನೇಲಿರೋ ಪ್ರೆಷರ್ಗೂ ಹುಚ್ಚಿಡಿತಾಯ್ತೆ.
ವಿ ಆರ್ ಅಲ್ ಇನ್ ದ ಸೇಮ್ ಬೋಟ್. ಹ್ಮ್ ಪರವಾಗಿಲ್ಲ ನಿನ್ನೆ ಮೊನ್ನೆಗಿಂತ ಎಲ್ಲ ಪರವಾಗಿಲ್ಲ.
ಹ್ಮ್ ಟ್ಯಾಬ್ಲೆಟ್ಸ್ ಎಲ್ಲ
ಹ್ಮ ತಗೋತಾ ಇದ್ದೀನಿ.
ಹ್ಮ್ ಈಗ ಊಟ?
ಊಟ ಅವಾಗ್ನೇ ಮಧ್ಯಾಹ್ದಲ್ಲೇ ಆಯ್ತು, ನಿಂದು ಆಯ್ತಾ?
ಹ್ಮ್ ಆಯ್ತು ಏನ್ ಊಟ?
ಮಾಮುಲಿ ಇನ್ನೇನು ಇರುತ್ತೆ, ಅನ್ನ ಸಾಂಬಾರು.
ಏನ್ ನೀನೇ ಮಾಡ್ಕೊಂಡಿಯ.
ಇಲ್ಲ ಇಲ್ಲ ನನ್ ಫ್ರೆಂಡ್ ಮಾಡಿದ್ಲು
ಏನ್ ಮಾಡಿದ್ಲು
ಅವಳು ಕಾಳ್ ಸಾಂಬಾರು ಮಾಡಿದ್ಲು
ಹೌದಾ
ಹ ಅವಳು ಇವಾಗ ಕಲಿತಾ ಇದ್ದಾಳೆ ಅವಳಿಂಗ ನನ್ನಷ್ಟೆಲ್ಲ ಏನು ಅಡಗೆ ಬರಲ್ಲ
ಓ ನೀನ್ ಅಲ್ಟ್ರಾ ಲೆಜೆಂಡಾ
ಹೌದೌದು ನಾನ ಒಂತರ ಮಾಸ್ಟರ್ ಶೆಫ್ ಇದ್ದಂಗೆ
ಹಂಗಾರ ನೆಕ್ಸ್ಟ್ ಟೈಮ್ ನಾನು ಬರ್ತೀನಿ ಮಾಡ್ಕೊಡು
ಅವಳಗ ಅಷ್ಟೆಲ್ಲ ಅಡುಗೆಯಲ್ಲ ಏನ್ ಬರಲ್ಲ. ಪಿಜಿಗ ನಲ್ಲಿ ನೋಡಿ ಸ್ವಲ್ಪ ಸ್ವಲ್ಪ ಕಲ್ಕೋತಾ ಇದಾಳೆ.
ಪಾಪ ಹುಡ್ಗಿ ಮಾಡ್ತೈತೇ ಅಂತ ಒಂದಚೂರು ಇಲ್ಲ ನೋಡು ಎಷ್ಟು.
ಅಂದ್ರೆ ಅದೇ ಅ್ರ ಅಪ್ರಿಶಿಯೇಟ್ ಮಾಡ್ತಾ ಇದ್ದೀನಿ ಪಾಪ ಬಂದಿಲ್ಲಾದ್ರೂ ಕಲ್ತ್ಕೊಂಡ್ ಮಾಡಿದಾಳಲ್ಲ.
ಏನ್ ಸಮಾಚಾರ ಎಲ್ಲ ಆರಾಮ? ಇನ್ನೇನ್ ಸಮಾಚಾರ ಎಲ್ಲ ಆರಾಮಾ ಅಂತಂದೆ.
ಹ್ಮ್ ಎಲ್ಲಾ ಆರಾಮೆ, ಎಲ್ಲಾ ಆರಾಮು
ಎಲ್ಲ ಆರಾಮ ಕೆಲ್ಸ ಸಿಗವರೆಗು ಏನು ಆರಾಮು ಇರಲ್ಲ.
ಹ ಕೆಲ್ಸ ಸಿಕ್ಕದ್ಮೇಲೂ ಅದೇ ಕತೆ, ಕೆಲ್ಸ ಸಿಕ್ತ
ಅವಾಗ ಒಂಥರ ಪ್ರೆಶರ್ ಇರುತ್ತೆ, ಇವಾಗ ಕಾಲಿ ಕೂರಾಕ ಆಗ್ತಿಲ್ಲ ಅಷ್ಟೆ.
ಹಾ ಅದೊಂದ
ಸರಿ ಇರೋ ಆಮೇಲೆ ಮಾಡ್ತೀನಿ, ಕಾಲ್ ಬರ್ತೈತೆ.
ಹಾ
ಕಾಲ್ ಬರ್ತಾತೆ ಇರು ಮಾಡ್ತೀನಿ.
ಹಾ ಸರಿ ಆಯ್ತು.
ಹ್ಮ್ ಬಾಯ್.